ಏನ್ ಮಾಡ್ತ್ತಿದಿಯ
ಕೂತಿದ್ದೆ
ಹು ನನ್ ವನ್ ಸಲಿ ಟ್ರಿಪ್ ಫೋನ್ ಮಾಡಿದ್ಲಾಲ ಯಾವ್ ಟ್ರಿಪ್ ಅದು
ಇಲ್ಲ ಉಡುಪಿ ಸೈಡು
ಹಾ ಉಡುಪಿ ಸೈಡಲ್ವಾ ಅದೇನ್ ಚೆನ್ನಾಗಿತ್ತಲ್ವಾ
ಬೀಚನ್ನ ಹೋಗಿದ್ದೆ ಚೆನ್ನಾಗಿತ್ತು
ಹಾ ಬೀಚಳಂತೂ ಆಟ ಆಡಿದ್ದೆ ಆಡಿದ್ದು. ಏನ್ ಚನ್ನಾಗಿತ್ತು ಆಟದಕ್ಕೆ ಬೀಚಲ್ಲಿ
ಹಾ ಅಲ್ಲಿ ಉಡುಪಿ ಫಿಶ್ ಮೀನ್ ತಿಂದದ್ದು
ಹ್ಮ್ಮ್
ಅಲಿ ಸುತ್ತ ಮೂತಿನು ಕಲ್ಚರಲ್ ಯಲ್ಲಿ ಚೆನ್ನಾಗಿ ಇತು.
ಹ ಚೆನ್ನಾಗಿತ್ತಂತ ಒಂತರಾ ಅಲ್ಲಂತೂ ಇವ ಆ ಡ್ರೆಸ್ ಚೂಡಿದಾರನೆ ಹಾಕ್ಬೇಕು ಆತರ ಏನ ಇರಲಿಲ್ಲ ಅನ್ಸಿತ್ತ ಅಲ್ವ. ಜೀನ್ಸು ಚೂಡಿದಾರ ನೇ ಹಾಕ್ಬೇಕು ಆತರ ಏನ್ ರೂಲ್ಸ್ ಇರ್ಲಿಲ್ಲ ಅಲ್ವಾ.
ಹ ನಾವು ಇನ್ನೊಂದು ಟ್ರಿಪ್ ಹೋಗಿದ್ವಲ್ಲ ಈಗಾ ಯಾವುದು ಅರುಣಾಚಲ ಟೆಂಪಲ್ ಅಲ್ಲಂತೂ
ರಿಸ್ಟ್ರಿಕ್ಶನ್ ಇತ್ತ ಅಲ್ಲೀ.
ಹ್ಮ್ಮ್ ಚೂಡಿದಾರನೇ ಹಾಕಬೇಕು ಅದುರಳಗು ಏನ ಅರ ಹಫಾ ತೋಳ ಹಾಕಿದ್ರ ಅದರೊಳಗೂ ದು ದುಪ್ಪಟ್ಟ ಹಾಕಬೇಕು.
ಹಾ ಚೆನ್ನಾಗಿತ್ತು ಹದಿನಾಲ್ಕು ಕಿಲೊಮಿಟರ್ ನಡೆದಿ
ಹಾ ಅದ ಒಂಥರ ಮಸ್ತಾಗಿತ್ತು ಬಿಡು ಅಯ್ಯೋ ನಮ್ಮ ಅಕ್ಕಾ ಮಾತ್ರ ಹಿಂದೇನೆ ಉಳಕೋ ನಾವ ಅದಾತಾಗೆ ಎಳ್ಕೊಂಡ - ಎಳಕೊಂಡ-ಎಳಕೊಂಡ- ಎಳಕೊಂಡ ಸಾಕ ಆಗಿ ಹೋಗೋದು ಆಮೇಲೆ ಬಿಟ್ಟೆ ಹೋದೆವಲ್ಲ ಅವಳನ್ನ.
ಹ್ಮ್ಮ್ ಅವರ ಬರ್ಲಿಲ್ಲ.
ಅಲ್ಲಿ ಉಡುಪಿನು ಚೆನ್ನಾಗಿ ಇತು ಆಮೇಲೆ
ಕೇರಳನು ಚೆನ್ನಾಗಿತ್ತು
ಹ್ಮ್ಮ್ ಕೇರಳ ಅಯ್ಯೊ ಕೇರಳ ಮಸ್ತ ಅಗಿ ಇತ್ತು ಯಾರೋ ಒಬ್ರು ಕೇಳ್ತಿದ್ದು ನೀವೆಲ್ಲ ಹೇಗೆ ಹೋಗಿದ್ರಿ ಅಂತ ಯಲಾ ಹ ನಾನು ಹ್ಮ್ಮ್ ನಾನ ಅದೇಕ- ನಾನ್ ಅಂದೆ ನಮ್ಮಣ್ಣ ಅವರ ಎಲ್ಲಾ ಪ್ಲಾನ್ ಹಾಕಿದ್ದು ಅಂದ್ರೆ ನಮ್ದೆಲ್ಲ ಏನು ಗೊತ್ತ ಕಡಿಮೆ ಬಜೆಟ್ಟು ಆ ಅಂತ ನಾವೆಲ್ಲ ಬಸ್ಸು ಆತರ ರೂಟ್ ನೋಡಿಕೊಂಡು ಹೋಗೋದು ಜಾಸ್ತಿ ಕರ್ಚಲ್ಲ ಮಾಡಕ್ಕಾಗಲ್ಲ ನಮಗೆ ಅಂದ್ರೆ ನಮ್ಮಣ್ಣೋರಿಗ ಪ್ಲಾನ್ ಮಾಡ್ತಾರೆ, ನಾವು ಹೋಗ್ತಿವಿ ಅಂತ ಅಂದೆ ಅವರು ಅದಕ್ಕೆ ನಮಗೊಂದು ಸ್ವಲ್ಪ ಹೇಳು ಯಾವ ತರ ಟ್ರಾವೆಲ್ ಹೆಂಗ್ ಮಾಡೋದು ಅಂತ ಎಲ್ಲಾ ಕೇಳ್ತಿದ್ರು ನಾನು ಹು ಹೂ ಇದೇನು ಓಡ್ತಿದೆ ಕೇಳ್ತೀನಿ ಅಂತ ಅಂದಿದ್ದೆ. ಅವರು ನಿಮ್ಮತ್ರ ಪ್ಲಾನ್ ಇದ್ರೆ ಕಳಿಸು ಅಂದ್ರು. ನನ್ನತ್ರ ಆದ್ ಇರ್ಲಿಲ್ಲ ಡಿಲೀಟ್ ಮಾಡಿ ಹಾಕಿದ್ದೆ.
ಓಹ್ ಪ್ಲಾನ್ ದ
ಹ್ಮ್ಮ್ ಮತ್ತೇನಾದ್ರೂ ಐತಾ ಪ್ಲಾನ್
ಇಲ್ಲ ಪ್ಲಾನ್ ನನ್ನ ಹತ್ರಾ ನು ಇಲ್ಲ. ಬಟ್ ಚೆನ್ನಾಗಿತ್ತ ಅದೂ
ಹೂಂ ಚೆನ್ನಾಗಿತ್ತು
ಇದು ಮತ್ತು ಕುಮಾರ ಪರ್ವತ ಟ್ರಕಿಂಗ್ ಹೋಗಿದ್ವಲ್ಲ ಫಸ್ಟ್ ಟ್ರಕ್ ಈ ನಮ್ದು
ಅದಂತು ಅಲ್ಟಿ ಅಯ್ಯೋ ಇವರು ಭಟ್ರು ಮನೆಗೆ ಅತ್ತು ಹೊತ್ತಿಗೆ ಕಾಲ್ ಎಲ್ಲ ನೋವು ಬಂದೋಗಿದ್ವು
ಹೂ ಚೆನ್ನಾಗಿತ್ತು ಅಲ್ಲಿ ಊಟ ಎಲ್ಲ ಕೊಟ್ಟಿ ಇದು
ಹೂ ಊಟ
ಆದ್ರೆ ನಾವ್ ಫುಲ್ ಹತ್ತಲಿಲ್ಲ ಅದು
ಆ ಅವ್ರ್ ಮಾಡಿರೋ ಊಟದಲ್ಲಿ ಉಪ್ಪಿನಕಾಯಿ ಇಲ್ಲಾಂದ್ರೆ ಊಟನೇ ಮಾಡಕ್ಕಾಗಿಲ್ಲ ಇಲ್ಲ
ಹೂ ಎಲ್ಲ ಫುಲ್ ತೆಳ್ಳಗಿರೋದು
ಸ್ಯಾಮ್ ವರಡೆಗೆ ನೀ
ಹೂ ಮಜ್ಜಿಗೆ ಮಜ್ಜಿಗೆನು ಇರ್ತಿರ್ಲಿಲ್ಲ ಹಲೋ ಹಲೋ ಹಲೋ
ನೀರ್ ಬೇ ಹೂ ಹೂಹೂ..
ಅದೊಂಥರಾ ಚೆನ್ನಾಗಿತ್ತು ಆದ್ರೂ ನಾವ್ ಫುಲ್ ಹತ್ತಬೇಕಿತ್ತು ನಾವು
ಓ ಅಯ್ಯೋ ಹತ್ತಲೇ ಇಲ್ಲ ಅಲ್ಲೇ ಸ್ಟಾಪ್ ಆಗ್ಬಿಟ್ವಿ ಕುಮಾರ ಪರ್ವತಕ್ಕೆ ಶೇಷಾದ್ರಿ ಪರ್ವತ ಹತ್ತಬೇಕಿತ್ತಲ್ವಾ
ಹೂ ನೆಕ್ಸ್ಟ್ ಟೈಮ್ ಹೋದಾಗ ಅತ್ತಣ
ಅಯ್ಯೋ ನೆಕ್ಸ್ಟ್ ಟೈಮ್ ಎಲ್ಲಿ ಹೋಗಕ್ಕೆ ಆಗುತ್ತೆ ಇವಾಗ ಎಂಟ್ರೆನ್ಸ್ ಫೀಸ್ ಅದು ಇದು ಒಂದಿನಕ್ಕೆ ಇವತ್ತಿಗೆ ಒಂದಿನಕ್ಕೆ ಇಳಿಬೇಕಂತೆಯ
ಸೋಮ್ ಸೋಮ್ವಾರಪೇಟೆ ಸೈಡ್ ತಿಳಿಬಹುದು
ಹೂ ಆ ಕಡೆ ಸೈಡ್ ಹೋಗಬಹುದೇನೋ ಏಲ್
ಹತ್ತಿಳಿಬಹುದು
ಹೂ ಮ ಏನ್ ಪ್ಲಾನ್ ಹಾಕ್ತಾರೆ ಆ ಕಡೆ ಸೈ ಅಡಿಗೆ
ದ ಧರ್ಮಸ್ಥಳ ಹೋಗಿ ಅದು ಚೆನ್ನಾಗಿತ್ತು ಎಂ ಏರ್ಮೈ ಫಾಲ್ಸ್
ಚೆನ್ನಾಗ್ ಆಟ ಆಡಿದ್ವಿ ನಾವೆಲ್ಲ ರೀವೂ ನಮ್ ಜೋರ ನಮ್ಮಕ್ಕ ನಂತು ಎತ್ತ ಹಾಕಿ ಎತ್ತಾಹಾಕದೇ ಆಗಿತ್ತು ಜನಗುಳೇನು ನೀರೊಳಗೆಲ್ಲ ಮುಳುಗಿಸಿ
ಹ ಹ ಹ ಮಸ್ತ್ ಇತ್ತು ತೆಲೆಲ ದೇವಸ್ಥಾನನೂ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಅಲ್ಲಿ ರೂಮ್ಸ್ ಎಲ್ಲಾ ಚೆನ್ನಾಗಿತ್ತು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ
ಹೂ
ನೆಕ್ಸ್ಟ್ ಟೈಮ್ ಹೋದರೆ ಯಾಣ ಆ ಸೈಡ್ ಹೋಗ್ಬೇಕು
ಆ ಕಡೆ ಒಂದು ಯಾಣ ಹೋಗೆ ಇಲ್ಲ ನಾನು
ಬಾದಾಮಿ ಐಹೊಳೆ ಪಟ್ಟದಕಲ್ಲು ಆ ಸೈಡ್ ಹೋಗಿಲ್ಲ ಒಂದು ಸಲ ಹೋಗಬೇಕು ಆ ಸೈಡ್
ಅದೇ ಈ ಸತಿ ಹೇಳಬೇಕು ಟ್ರಿಪ್ ಏನಾದ್ರು ಮಾಡಿದ್ರೆ ಆ ಸೈಡ್ ಮಾಡಿ ಅಂಥ
ಹೂ ಅಂದ್ರೆ ಲಡಕ್ ಅಂತಿದ್ರು ಲಡಕ್ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ
ಅಯ್ಯೋ ಲಡಕು ಎಲ್ಲಿ ಆಗುತ್ತೆ ಬಜೆಟ್ಟು ಅಯ್ಯೋ ಹತ್ತತ್ತು ಅವರು ಹಚ್ಕೋಬೇಕು
ಫ್ರೆಂಡ್ಲಿ ಟ್ರಿಪ್ ಅಂದ್ರೆ ಅದಕ್ಕೆಅದು ಆಗಲ್ಲ ಲಡಾಕ್
ಹೂಂ ಹೂಂ ಆಗಲ್ಲ
ಬೇರೆದ್ ನೋಡ್ಕೋಬೇಕು ಇಲ್ಲೇ ನಮ್ ಕರ್ನಾಟಕ ಆ ಸೈಡ್ ಹೋಗ್ಬೇಕು
ಹ್ಮ್ಮ್ ಕರ್ನಾಟಕ ಬಿಟ್ಟರೆ ಆಪ್ಷನ್ ಇಲ್ಲ
ಉತ್ತರ ಕರ್ನಾಟಕ ಸೈಡು ದಾಂಡೇಲಿ ಹೋಗ್ಬೇಕು
ದಾಂಡೇಲಿಗೆ ಆಗಲೇ ಪ್ಲಾನ್ ಮಾಡಿದ್ವಿ, ಅದು ಆಗ್ಲೇ ಇಲ್ಲ
ಹೌದಲ್ಲ ಓಕೆ ಕರೆಕ್ಟ್ ಕ್ಲೋಸ್ ಆಗಿತ್ತು
ಕಡಿಮೆ ಇತ್ತು ಅನ್ಸುತ್ತೆ ಕ್ಲೋಸ್ ಆಗಿತ್ತು
ಅದಕ್ಕೆ ನಮಗೆ ಅವಾಗ ಹೋಗಕ್ಕೆಆಗಿಲ್ಲ
ಹಮ್ಮು
ಇವಾಗ ಹೋಗ್ಬೇಕು
ಇವಾಗ ಹೋಗ್ಬೇಕು ಇವಾಗ ಈಗಾಗಲ್ಲ ಇದು ಬೇಸಿಗೆಗಾಲ ಅಲ್ವಾ ಇವಾಗ ಒಂದ್ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಇತ್ತು ಅನ್ಸುತ್ತೆ ನೋಡೋಣ ಯಾವಾಗ ಇಲ್ಲ ಅಂದ್ರೆ ನವಂಬರ್ ತಿಂಗಳಲ್ಲಿ ಇಲ್ಲ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಆತರ ಟೈಮಲ್ಲಿ
ಮಳೆ ಟೈಮಲ್ ಇರುತ್ತಾ ಮಳೆ ಟೈಮಲ್ಲಿ ಇರಲ್ಲ ಅನ್ಸುತ್ತೆ
ಮಲ್ ಅಂದ್ರೆ ಅವಾಗ ಜಾಸ್ತಿ ನೀರು ಆಗುತ್ತೆ ಅಂತಾನೆ ಅಲ್ವಾ ಒಂದು ಸ್ವಲ್ಪ ಇದ್ ಇದ್ದಾಗ ಹೋಗ್ಬೇಕು ನಾವು ಒಂಥರಾ ಜನವರಿಯಲ್ಲಿ ಹೂ ಡಿಸೆಂಬರಲ್ಲಿ ಆತರ ಹೋಗಬೇಕು ಅನ್ಸುತ್ತೆ
ಡಿಸೆಂಬರ್ ಟೈಮಲ್ಲಿ ಹೋಗ್ಬೇಕ್ ಅನ್ಸುತ್ತೆ ಅಲ್ಲಿ ಹೋಗೋಣ ಬಾದಾಮಿ ಪಟ್ಟದಕಲ್ಲು ಐಹೊಳೆ
ಹ್ಮ್ ಹ್ಮ್
ಆಕಡೆ ಹೋಗೋಣ
ಎಲ್ಲ ಕಡೆನೂ ಹೋಗ್ಬೇಕು
ಎಲ್ಲಾಗುತ್ತೋ ಅಲ್ಲೆಲ್ಲ ಹೋಗೋಣ
ಹ್ಮ್ ಚೆನ್ನಾಗಿ ಹೋಗಿ ಟ್ರಿಪ್ ಅಲ್ಲ ಚೆನ್ನಾಗಿದೆ
ಹೋಗಿದಿವಿ ಆಮೇಲೆ ಕುಮಾರ ಪರ್ವತ ಕುಕ್ಕೆ ಸುಬ್ರಮಣ್ಯ ಉಡುಪಿ ರ್ಯಮೈ ಫಾಲ್ಸ್ ಕೇರಳ ಊಟಿ ನ
ಕೇರಳಕ್ಕಿಂತ ಊಟಿಯಲ್ಲಿ ಏನ್ ವೆದರ್ ಏನ್ ವೇದರ್ ಇತ್ತಲ್ಲ ಬೆಳಗ್ಗೆನೇ
ಹಾ ಬಟ್ ಊಟಿಯಲ್ಲಿ ಮುವತ್ತು ನಿಮಿಷಕ್ಕೆ ರೂಮ್ ಮಾಡ್ಕೊಂಡಿದ್ವಲ್ಲ ತುಂಬಾ ಜಾಸ್ತಿ ಆಯ್ತು
ಜಾಸ್ತಿ ಆಯ್ತಾ ಅದು
ಹಾ ಆದರೆ ಚೆನ್ನಾಗಿತ್ತು
ಅದೊಂದೇ ಸ್ವಲ್ಪ ನಮ್ ಬಜೆಟ್ ಅಲ್ಲಿ ಲಾಸ್ ಅನ್ಸಿದ್ದು ಜಾಸ್ತಿ ಕೊಟ್ಟುಬಿಟವಿ ಅಂತ
ಬಸ್ಸಲ್ಲ
ಜೀಪ್ ಮಾಡ್ಕೊಂಡು ಹೋಗಿದ್ವಲ್ಲ ಅದಂತು ಚೆನ್ನಾಗಿತ್ತು ಅಲ್ವಾ ಅದರ ಮಧ್ಯೆ ಚಿಪ್ ಅಲ್ಲೆಲ್ಲಾ ಆಡಿರೂದು ಆಡಳಿತ ಫ್ಯಾಕ್ಟರಿ ಹೋಗಿದ್ಯಲ್ಲ ಟೀ ಫ್ಯಾಕ್ಟರಿ ಅಲ್ಲಿ ಚಾಕ್ಲೇಟ್ ಎರಡೆರಡು ಮೂರ್ಮೂರು ಚಾಕ್ಲೇಟ್
ಬೇರೆ ಬೆರೆದು ಮೂರ್ ಚಾಕಲೇಟು ಚೆನ್ನಾಗಿತ್ತು ಈತದು
ಹ್ಮ್
ಟೀ ಫ್ಯಾಕ್ಟರುನು ಚೆನ್ನಾಗಿತ್ತು
ಹ್ಮ್
ನಾ ಇವಾಗ ಹೋಗಿದ್ದುನ್ನು ಪಾಂಡಿಚರಿನೆ ಚೆನ್ನಾಗಿತ್ತು ತುಂಬಾ ಬಿಸಿಲು
ಹ್ಮ್ ತುಂಬಾ ಬಿಸಿಲು
ಪಾಂಡಿಚೆರಿ ಬಿ ಚಂತು ಅಪ್ಪ
ಅನ್ನ ಏನೇ ಏನ್ ಚೆನ್ನಾಗಿತ್ತು ಅಲ್ಲಿ ತುಂಬಾ ಬೀಚ್ ಇದಾವೆ ನಾವು ಹೋಗಿದ್ಯಾ ಬಿಚ್ಚು ನಿನ್ ಗೊತ್ತಾ ಹ್ಮ್ ಹೂ
ಮತ್ತೆ ಅಲ್ಲಿ ನಾವು ಚರ್ಚಿ ಸ್ಟ್ರೀಟ್ ಹೋಗಿದವಲ್ಲ ಅದು ಚೆನ್ನಾಗಿತ್ತು ಫೋಟೋಸ್ಗೆಲ್ಲ ನಾವು ಗೊತ್ತಿಲ್ದಲೇ ನಾನ್ ವೆಜ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು
ಗಣಪತಿ ದೇವಸ್ಥಾನಕ್ಕೆ ತಾನೇ
ಗಣಪತಿ ದೇವಸ್ಥಾನಕ್ ಹೋಗಿದ್ ನಾವು
ಹೂ ಕರೆಕ್ಟು
ಚೆನ್ನಾಗಿತ್ತು ಎಲ್ಲ
ಹೂ ಚೆನ್ನಾಗಿತ್ತು ಮತ್ತೆ
ನಾವು ಆಮೇಲೆ ಅವಾಗವಾಗ ನಾವು ಊರಿಗೆ ನಾವೆಲ್ಲಾದ್ರೂ ಟ್ರಿಪ್ ಪ್ಲಾನ್ಮಾಡ್ದಾಗ ಫುಲೂ ರಶ್ ಇರೋ ಟೈಲೆ ನಾವು ಹೋಗ್ತಿವಿ
ಹಾ ಎಲ್ಲ ಟೈಮಲ್ಲೂ ಅಂಗೆ ಆ ಧರ್ಮಸ್ಥಳದಲ್ಲಂತೂ ವಸಿ ಹೊಸಿ ರಶ್ ಇರಲ್ಲ ಕ್ಯೂ ಅಲ್ಲಿ ಹೋಗೋ ಹೊತ್ತಿಗೆ ಸುಸ್ತಾಗೋಯ್ತದೆ
ಇನ್ನೇನ್ ಮಾಡೋದು ಮತ್ತೆ ಬೆಳಗ್ಗೆ ತಿಂಡಿನೂ ತಿಂದಿಲ್ಲ
ಹೂ ಎಷ್ಟು ಗಂಟೆಲೀ ಬೆಳ ಎಂಟು ನಲ್ವತ್ತು ರಲ್ಲಿ ಏನೋ ಓದೋ ಕ್ಯೂಗೆ ಬರೋಷ್ಟರಲ್ಲಿ ನಾಲ್ಕು ಐವತ್ತು ಆಗಿತ್ತು
ಹೂ ಅದಂತು ಚೆನ್ನಾಗಿತ್ತು ಅದಂತು ಫುಲ್ ಅಲ್ಲೆ ನಾವ್ ಆಟ ಆಡ್ಕೊಂಡು ಕೊಂಡು ಅಲ್ಲೇ ಟೀ ಕೊಟ್ರು ಇಟ್ ಕೊಟ್ರು ತಿನ್ಕೊಂಡು ಮಧ್ಯಾಹ್ನ ಊಟಕ್ಕ ಹೋಗ್ ಮಧ್ಯಾನ ಊಟಕ್ಕ ಹೋಗಿದ್ವಿ ನಾವು
ಮಧ್ಯಾಹ್ನ ಊಟ ಎಲ್ಲಿ ಸಂಜೆ ಐದು ಗಂಟೆಗೆ ಬಿಟ್ಟಾಗಲೇ ಲಾಸ್ಟ ಊಟ ಮಾಡಿದ್ದು
ಹೂ ಲಾಸ್ಟ್ ತಂತಿ ನಮ್ದೇನೇ
ಹೂ
ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಾ ಬೇಡ್ವಾ ಅಂತ ಡಿಸೈಡ್ ಮಾಡಿಕೊಂಡು ಲಾಸ್ಟ್ ಹೋಗಿ
ಅಲ್ಲು ಊಟ ಮಾಡಿ ಎಂಟು ಗಂಟೆ ಆದ್ರೂ ಟ್ರೈನ್ ಕ್ಯಾಚ್ ಮಾಡಿ
ಅಲ್ಲಿಂದ ಟ್ರೈನ್ ಮಿಸ್ ಮಾಡ್ಕೊಂತಿದ್ವಿ ಜಸ್ಟ್ ಮಿಸ್ಸಲ್ಲಿ ಬಂದ್ವಿ
ಹೂ ನಾವ್ ಯಾವಾಗಲೂ ಟ್ರೈನು ಮಿಸ್ ಮಾಡ್ಕೊಡ್ತಾನೆ ಇರ್ತೀವಿ ನೀವ್ ಜಸ್ಟ್ ಅಲ್ಲಿ ಹೋಗ್ಬಿಟ್ ಹತ್ತಬಿಡ್ತೀವಿ ಅಲ್ವಾ
ಹ ಮತ್ತೆ ಫುಲ್ ರಷ್ ಇರುತ್ತೆ ನಾವು ಕೆಳಗಡೆ ಕುತ್ಕೊಂಡು ಹೋಗೋದೇ ಯಾವಾಗಲೂ
ಹೂ
ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ನಮ್ ಟ್ರಿಪ್ಸಾ ಎಲ್ಲಾ ಚೆನ್ನಾಗಿದೆ
ಅಯ್ಯೋ, ಚೆನ್ನಾಗೈತೆ ಅಂದ್ರೆ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಹಂಗೇನೆ ಇಲ್ಲಾಂದ್ರೆ ಎಲ್ಲಿ ಆಗೋದೇ ಇಲ್ಲ ಫಸ್ಟ್ ಪ್ಲಾನ್ ಮಾಡ್ಕೊಂಡೆ ಹೋಗ್ಬೇಕು
ನಾವಂತೂ ಅವರ ಬಟ್ಟೆ ಇವ್ರ್ ಬಟ್ಟೆಗಳ ಹಾಕೊಂಡು
ಯಾರ್ ಸಿಗುತ್ತೋ ಅವರ್ದೆಲ್ಲ ಆಯ್ಕ ಎಲ್ಲದು
ಹ್ಮ್ಮ್. ಮತ್ತೆ.
ಚೆನ್ನಾಗಿತ್ತು ಎಲ್ಲ ಟ್ರಿಪ್.
ಹೇಳ್ಬೇಕು ಬಾದಾಮಿ ಐಹೊಳೆ ಸೆಡೆ.
ಆ ಕಡೆ ಸೈಡ್ ಪ್ಲಾನ್ ಮಾಡಿ ಅಂತ ಹೇಳಬೇಕು. ಕೊಡ್ಲಿ.
ಮತ್ತೆ ಮಂತ್ರಾಲಯಕ್ಕೆ ಒಂದು ಸತಿ ಹೋಗಬೇಕಂತೆ.
ಹ್ಮ್ಮ್. ಮಂತ್ರಾಲಯಕ್ಕೆ ಒಂದ್ಸತಿ ಹೋಗಬೇಕು. ಹ್ಮ್ಮ್. ನೀನು ಹೋಗಿದಿಯಾ ಒಂದ್ಸಲನಾದ್ರೂ. ಹೌದು. ಹಾ ನಾನು ಒಂದೇ ಸತಿ ಹೋಗಿರೋದು.
ಇವಾಗ ಎಲ್ಲರೂ ಕಜಿಶನ್ ಮನೆಗೆ ಹೋಗ್ಬೇಕು.
ಹೂ ಹೋಗೋಣ ಬಿಡು ಹಂಗಾದ್ರೆ.
ಹೂ ಸರಿ ಆಯ್ತು. ಚಿಯ್.
ಹ್ಮ್ಮ್.